ಹಲೋ
ಕೇಳ್ತಿದನಾ
ಹ್ಮ ಕೇಳ್ತಿದೆ ಹೇಳಿ ಏನು ಸಮಾಚಾರ
ಏನ್ ಮಾಡ್ತಿದ್ದೀರಾ ಏನ್ ಸಮಾಚಾರ ನೀವ್ ಹೇಳ್ಬೇಕಲ್ಲ ಎಲ್ಲಾ
ಏನು ತರಕಾರಿ ಮಾರಕ್ ಬಂದಾರ ಅನ್ಸುತ್ತೆ
ಹಾ ಮನೆ ಹೊರಗೆ ರೋಡಲ್ಲಿ ಇಲ್ಲ ಇಲ್ಲ ಮನೆ ಒಳಗೆ ಕೂತಿದೀನಿ ಅದು ಮತ್ತೆ ಸ್ವಲ್ಪ ಲೈಕ್ ಪ್ಚ್ ಜೋರ್ ವಾಯ್ಸ್ ಕೇಳ್ಸುತ್ತೆ ಹಂಗೆ
ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೂ
ಹಹಹ ಮಾಡಸ್ಕೋಬೇಕಲ್ಲ ಅವರು
ಬರೀ ನಗೋದೆ ಮಾಡ್ತೀರಲ್ರರಿ ಏನಾರು ಹೇಳಿದ್ರೆ
ಹಹಹ ಹಂಗೆ ಇಲ್ಲ ನಾವ ಒಂದ್ ಸ್ವಲ್ಪ ನಾ ಅವಾಗವಾಗ ನಾವು ನಗ್ತಾ ಇರ್ತೀವಿ ಜಾಸ್ತಿ
ಅದೇ ನಿಮ್ ನಗು ನೋಡ ಇನ ಹೆದರ್ಕೋಬೇಕು ಅನ್ನ
ಅಯ್ಯೋ ಇಲ್ಲ ಇಲ್ಲ ಅಂಗಲ್ಲ ಏನ ಇಲ್ಲ ಮತ್ತೆ ಅರಾಮ್ದೀರಾ ಇಲ್ಲ ಸದ ಆ ನಂದು ಎಂ್ ಎಸ್ಸ ನ ಎಕ್ಸಾಮ್ಸ್ ನಡೀತಾ ಇದೆ ಹ ಇವಾಗ ಹ ಸಮ್ಯ ಸಂಸ್ ನಡೀತಾ್ದೇನಾ ಸೊ ಹಂಗಾಗಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಒಂದ್ ಮೂರ್ ಪೇಪರ್ ಆಯ್ತು ಇನ್ನೆರಡು ಪೇಪರ್ ಇದೆ ಹಂಗಾಗಿ ಎಕ್ಸಾಮ್ ಕಡೆ ಬಿಸಿ ಆಗ ಇದನ್ನ ಎಲ್ಲೂ ಹೊರಗೆ ಹೋಗಿಲ್ಲ ಸದ್ಯಕ್ಕೆ ಎಕ್ಸಾಮ್ ಮುಗಿಲಿ ಅಂತ ಆಮೇಲೆ ನನ್
ನಂಗೆ ಸ್ವಲ್ಪ ಒಂದ್ ಹೆಲ್ಪ್ ಬೇಕಿತ್ತು
ಹೇಳಿ ಹೇಳಿ
ಓಕೆ
ಆ
ನಾು ಇವಾಗ ಸ್ವಲ್ಪ ಅಮೌಂಟ್ ಇದೆ ನನ್ನ ಹತ್ರ
ಓಕೆ ಹಾ
ಹಲೋ ಅದು ನಾನು ಸೇವಿಂಗ್ಸ್ ಮಾಡ್ಬೇಕು ಕೊಂತ ದನೆ ಸೇವಿಂಗ್ಸ್ ಮಾಡ್ಬೇಕಿು ಅಂತಿದೀನಿ
ಹಾ ಹಾ ಹಾ
ತರ ಮಾಡ್ತೀರಾ ನಮ್ಗೆ ಯಾವ್ ತರ ಸೇವಿಂಗ್ಸ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಬರೀ ಎಲ್ಲಾ ಖರ್ಚ ಆಗ್ತದೆ ಅದು
ಒಪ್ಪ
ನೀವ ಏನಾದ್ರೂ ಸೇವೆ್ ಮಾಡ್ ಹಿದ್ದೀರಾ
ಅಂದ್ರೆ ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನಂದುದು ಮೂರ್ ಅಕೌಂಟ್ ಇದೆ ಆಯ್ತಾ ಬ್ಯಾಂಕ್ ಅಕೌಂಟು ಮೂರ್ ಅಕೌಂಟ್ ಇಟ್ಕೊಂಡಿದ್ದೀನಿ ಸೋ ಎರಡು ಅಕೌಂಟ್ ಅಲ್ಲಿ ಎರಡು ಅಕೌಂಟ್ ಹೆಂಗೆ ಅಂದ್ರೆ ಲೈಕ್ ಒಂದ್ ಅಕೌಂಟ್ಗೆ ಸ್ಯಾಲ್ರಿ ಅಕೌಂಟ್ ಅಂತ ಇ ಕೊಂಡಿದ್ದೀನಿ ಆ ಹ ಇನ್ನೊಂದು ಅಕೌಂಟ್ ಏನ ಇಟ್ಕೊಂಡಿದೀನಿ ಅಂದ್ರೆ ಸೇವಿಂಗ್ಸ್ ಅಕೌಂಟು ಇನ್ನೊಂದು ಅಕೌಂಟ್ ಖರ್ಚು ಮಾಡೋಕ್ಕೆೆ ಅಂತ ಅಂದ್ರೆ ಸೇವಿಂಗ್ಸ್ ಅಕೌಂಟ್ ಏನಿದೆ ಅಲ್ಲ ಅದಕ್ಕೆ ಮಾತ್ರ ಫೋನ್ ಪೇ ಇಟ್ಟಿಲ್ಲ ನಾನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದೀನಿ ಬಟ್ ಅದಕ್ಕೆ ಫೋನ್ ಪೇ ಇಟ್ಟಿಲ್ಲ ನಾನು ಆ ಓ ಇನ್ನೊಂದ ಅಕೌಂಟ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಲೈಕ್ ಎಕ್ಸಾಂಪಲ್ ಈಗ ನನ್ನ ಹತ್ರಹನ್ನೆರಡು ಸಾವಿರ ಇದೆ ಅನ್ಕೊಳ್ಳಿ ಆಯ್ತಾ ಹತ್ ಹನ್ನೆರಡ್ ಸಾವಿರದಲ್ಲಿ ಎರಡ್ ಸಾ ಸಾವಿರ ಅಕೌ ಎರಡ್ ಸಾವಿರ ಅಮೌಂಟ್ ನ ಒಂದ್ ಅಕೌಂಟಿಗೆ ಹಾಕೊಂತೀನಿ ನಾನನ್ ಏನ್ ಖರ್ಚು ಮಾಡ್ತೀನಿ ಅಕೌಂಟ್ ಇದೆ ಆ ಅಕೌಂಟಿಗೆಹಾಕೋತೀನಿ ಇನ್ನು ಹತ್ತು ಸಾವಿರ ಬಂದ್ಬಿಟ್ಟು ಸೇವಿಂಗ್ಸ್ ಅಕೌಂಟ್ ಅಂತ ಏನ್ ಮಾಡ್ಕೊಂಡಿರ್ತನಲ್ಲ ಅದ್ರಲ್ಲಿ ಇಟ್ಟಿರ್ತೀನಿ ಸೊ
ಅಂದ್ರೆ ಇವಾಗ ನೀವು ಅದೇ ಆ ಅಕೌಂಟ ಅಲ್ಲಿ ಹಾಕಿಲ್ ಬಟ್ ನಿಮ್ ಹತ್ರನೇ ಇರ್ತಲ್ಲ ನೀವು ಎಟಿಎಂ ಯೂಸ್ ಮಾಡಿ ತಕೊಬೋದಲ್ಲಾ ಅದು ಸೇ್ ಬೇಕಾದಾಗ ಎಮರ್ಜೆನ್ಸಿ
ಇಲ್ಲ ನಾನ ಎ ಟಿ ಎಂ ಕಾರ್ಡ್ಸ್ ಎಲ್ಲೂ ಕ್ಯಾರಿ ಮಾಡಲ್ಲ ನಾನು ನನ್ನ ನನ್ ಹೆಂಗೆ ಅಂದ್ರೆ ನನ್ ಮೈಂಡ್ ಇಷ್ಟಕ್ಕೆ ಇಷ್ಟೇ ಅಮೌಂಟ್ ಅಂತ ಇಟ್ಕೊಂಡ್ ಬಿಡ್ತೀನಿ ಎರಡ್ ಸ ಸಾವಿರ ಹೊರ ತಕೊಂಡಿದ್ದೀನ ಅಂದ್ರೆ ಆ ಎರಡ್ ಸಾವಿರ ಅಷ್ಟೇ ಖರ್ಚಾಗಬೇಕು ಎಕ್ಸ್ಟ್ರಾ ಮತ್ತ ಮತ್ತೆ ಹಾ ಅಕೌಂಟ್ ಏನ್ ಇಟ್ಟಿರ್ತೀನಲ್ಲ ಅದರಿಂದ ತೆಗೆಯಂಗಿಲ್ಲ ಸೊ ಅದಕ್ ನಾನು ಫೋನ್ ಪೇ ಇಟ್ಟಿಲ್ಲ ಅದಕ್ ನಾನ ಫೋನ್ ಪೇ ಇಡೋದು ಅಂದ್ರೆ ಲೈಕ್ ಇಡೋದು ಇಲ್ಲ ನಾನು ಆ ಮೂಮೆಂಟ್ ಅಲ್ಲಿ ಇದ್ದಾಗ ಸೋ ನನಗೆ ತಂ ಕಾರ್ಡ್ಸ್ ನಂತೂ ನಾನು ಹೊರಗಡೆ ಕ್ಯಾರಿ ಮಾಡಲ್ಲ ಅದ್ರದ್ದು ಫೋನ್ ಪೇ ಅಂತೂ ಇಲ್ಲ ಸೊ ಒಂದು ಅಕೌಂಟಲ್ಲಿ ಏನ್ ಎರಡ್ ಸಾವರ ಇರುತ್ತಲ್ಲ ಅದಷ್ಟೆ ಖರ್ಚು ಮಾಡ್ಕೊತಿನ್
ಅಂದ್ರೆ ನೀವ್ ಈ ತರ ಇಲ್ಲೇ ಬ್ಯಾಂಕ್ ಅಕೌಂಟ್ ಇಲ್ಲಿ ಇಟ್ಕೊಂಡು ಸೇವ್ ಮಾಡ್ಕೊತೀರಾ ಹಿಂಗ್ ಬರಗಡೆ ಹಿಂಗೆ ಪಿ ಎಫ್ ಆತರ ಏನ್ ಇಡಲ್ವಾ ಅಂತ
ಇಲ್ಲ ಆ ತರ ಏನು ಮಾಡ್ಕೊಂಡಿಲ್ಲ ನಾನು ಸ ದಕ್ ಇವಾಗ ಹಿಂಗೆ ಇರ್ಲಿ ಅಂತ ಇಟ್ಕೊಂಡಿದೀನಿ
ಎಲ್ ಶಾಪಿಂಗೆಲ್ಲ ಹೋಗಿಲ್ವಾ ಇವಾಗ ಹೊರಗಡೆ
ಇಲ್ಲ ಹಂಗ್ ಅದೇ ಹೇಳಿದ್ನಲ್ಲ ಆ ಎಕ್ಸಾಮ್ಸ್ ನಡತಿದೆ ಅಲ್ಲ ಫಸ್ಟ್ ಮುಗಿಲಿ ಅಂತ ಕಾಯ್ತಿದೀನಿ ಇನ್ನೆರಡು ಸಬ್ಜೆಕ್ಟ್ ಇದೆ ಅದ್ ಮುಗಿದ ತಕ್ಷಣ ಫಸ್ಟ್ ನಾನು ಅದ ನನ್ನ ಫ್ರೆಂಡ್ಸ್ ಇರೋ ಕಡೆ ಹೋಗ್ಬೇಕು ನಾನು ಹಹ ಸೊ ಅಲ್ಲಿ ಹೋಗ್ಬಿ ದೂ ಒಂದ್ ಸ್ವಲ್ಪ ಅಲ್ಲೇ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು ಬಿಕಾಸ್ ನಂದು ಸ್ಕೂಲಲ್ಲಿ ನಂಗೆ ಅ ವಾರದಲ್ಲಿ ಒಂದ್ಸತಿ ಕಲರ್ ಡ್ರೆಸ್ ಇದೆ ನಮಗೆ ಸೋ
ನೀವು ಆನ್ಲೈನು ಜಾಸ್ತಿ ಹಾಕ್ತಿರಲ್ಲ ಬಟ್ಟೆ ಹಾಕಿಲ್ವ ಇವಾಗ ನಾನ್ ನೋಡಿರೋ ಮಟ್ಟಿಗೆ ನೀವು ಆನ್ಲೈನೇ ಜಾಸ್ತಿ ಹಾಕೊಳೋದು ಬರೀ
ದು ಇಲ್ಲ ಇವಾಗ ಕಡಿಮೆ ಮಾಡ್ಬಿಟ್ಟಿದೀನಿ ಆನ್ಲೈನು ಅದು ಸ್ವಲ್ಪ ಏನಾಗಬಿಡ್ತ್ ಅಂದ್ರೆ ಮಧ್ಯದಲ್ಲಿ ಒಂದ್ ಸ್ವಲ್ಪ ಅಮೌಂಟ್ ಇಂದು ನಂಗೆ ತುಂಬಾ ವಜೆ ಆಗ್ಬಿಡ್ತು ಹಾ ಹಾ ಹ ಹಾಗಾಗಿ ನನ್ ಸ್ವಲ್ಪ ಅವಾಗಿಂದ ತುಂಬಾ ಅಮೌಂಟ್ ವಿಚಾರದಲ್ಲಿ ಡೌನ್ ಆಗ್ಬಿಟ್ಟಿದ್ದೆ ಆಮೇಲೆ ಸ್ವಲ್ಪ ಹಂಗೋ ಹೆಂಗೋ ಒಂದ್ ಸ್ವಲ್ ಇದು ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಒಂದ್ ಮಟ್ಟಿಗೆ ಸೊ ಅವಾಗಿಂದ ಆನ್ಲೈನ್ ಶಾಪಿಂಗು ಮತ್ತೆ ಜಾಸ್ತಿ ಖರ್ಚ್ ಮಾಡೋದೆೆಲ್ಲ ಬಿಟ್ಟಬಿಟ್ಟಿದ್ದೀನಿ ಇವಾಗ ಏನಿದ್ರು ಸೇವಿಂಗ್ಸ್ ಮಾಡ್ಕೊತಾ ಇದ್ದೀನಿ
ಓ ಗುಡ್ ಗುಡ್ ಒಳ್ಳೆ ಕೆಲ್ಸ, ಮಾಡಿ ನಮ್ಗೂ ಸ್ವಲ್ಪ ಕೇಳಿದಾಗ ಕೊಡಿ
ಅದ್ರಲ್ಲಿ ಇಂತ ಕೊಟ್ಟೆ ಕೊಡು
ಹ್ಮ್ ಆಯ್ತ್ ಬಿಡಿ ಇವಾಗ ಹಂಗೆ ಮತ್ತೆ
ಆಯ್ತು ಎಸ್ಟ್ ಹಾಕ್ಬೇಕ್ ಹೇಳಿ
ಏನ್ ಹೇಳಿದ್ರರು ನಗ್ತೀರ ಅಲ
ಇಲ್ಲ ಅವಗವಗ ನಗಿಸ್ತಾ ಇರ್ಬೇಕೂ ನ
ನಗಸ್ತಾ ಇಲ್ಲ ನೀವು, ನಗೊದೊಂದೇ ಮಾಡ್ತಿದ್ದೀರಾ.
ಒಳ್ಳೇದಂತೆ ಅದಕ್ಕೆ
ಹ ಒಬ್ಬೊಬ್ಬರು ಇದ್ದಾಗ ನಗರಿ, ಇನ್ನೊಬ್ರ ಮುಂದೆ ಯಾಕ್ ಹ
ಇಲ್ಲ, ನೀವು ನಗಲಿ ಅಂತ ನನ್ನ ನಗು ನೋಡಿ ನೀವು ನಗಲಿ
ಅಯ್ಯೋ, ನಂಗೆ ನಿಮ್ ನಗು ನೋಡಿ ನಗು ಗೊತ್ತ ಇಲ್ಲ ಅಳು ಬರ್ತಿದೆ.
ಅಯ್ಯೋ, ಹಂಗೆಲ್ಲ ಏನಿಲ್ಲ. ಮತ್ತೆ ಏನ್ ಊಟ?
ಊಟ ಇವಾಗ ಅನ್ನ ಸಾರು ಬರುತ್ತೆ. ತಿನ್ಬೇಕ್ ನೋಡ್ರಿ, ಅದು ಮಧ್ಯಾಹ್ನ ಏನ್ ಎಲ್ಲ ಅದೇ ಇರುತ್ತೆ ಬಿಡಿ.
ಹ್ಮ್ ಏಕೆ? ರೊಟ್ಟಿ, ಚಪಾತಿ ಎಲ್ಲಾ ಮಾಡಿಲ್ವಾ?
ಹ, ಅಲ್ಲಿ ಪೀಜಿ ರಿ ನಾನು ಇರೋ ಇಲ್ಲಿ ಎಲ್ ರೊಟ್ಟಿ ಕೊಡ್ತಾರೆ? ರಾತ್ರಿ ಚಪಾತಿ ಕೊಡ್ತಾರೆ ಏನ್ರಿ?
ಓ ಹೌದಲ್ಲ, ಚಪಾತಿ. ಹ್ಮ ಹ್ಮ, ಚಪಾತಿ ಚಪಾತಿ ಹೆಂಗಿರುತ್ತೆ ಹೌದು?
ಚಪಾತಿ ಚಪಾತಿ ತರ ಇರುತ್ತೆ.
ಚಪಾತಿ ಚಪಾತಿ ತರ ಇ ಹೊರಗ್ ಹೋಗಿದರ. ಒಂದ್ ಸೆಕೆಂಡ್, ಹೊರಗ್ ಹೋಗಿದ್ದಾರೆ ಇಬ್ ಹ ಇಲ್ಲ ಇಲ್ಲ. ಇಲ್ಲ ಇ ಇಲ್ಲಿ ಹೇಳಿ, ಮತ್ತೆ ಪೂರ್ತ್ ಜರ
ಹ್ಮ್
ಹ್ಮ್ . ಗಿಲ್ವಾ ನಿಮ್ ಫ್ರೆಂಡ್ಸ್ ಹತ್ರ, ವರ್ಷಿನಿ ಮೇಘ ಅವ್ರ ತ್ರ
ಹ, ಹಂಗೆಲ್ಲಾ ಹೇಳ್ಬೇಡಾರೀ.
ಹ ಹ
ಅವ್ರತ್ರ ಎಲ್ಲಾರಿ, ನಿನ್ನೆ ಅದೇ, ಅವ್ರ ಜೊತೆೇನೆ ಶಾಪಿಂಗ್ ಹೋಗಿದ್ವಿ
ಹಾ ಹಾ ಹಾ
ಅವರು ಇನ್ನೊಬ್ಬ ಫ್ರೆಂಡು ಅವರು ಟ್ರಿಪ್ ಹೋಗ್ತಿದ್ದಾರೆ. ಅವರು ಪ್ಯಾಕಿಂಗಲ್ ಬಿಸೀ ಇದ್ದಾರೆ ಸ್ವಲ್ಪ.
ಯಾರು?
ೇ ಮಲ್ಲಿ ಚ ಉಪ್ಪ ನಗರದಲ್ಲಿ ಒಬ್ರಿದಾರೆ. ಅವ್ರ ಅಮ್ಮ ಜೊತೆ ಹೋಗ್ತಿದ್ದಾರೆ ಅವರು. ಸ್ವಲ್ಪ ಅವರು ಬೇಜ ಇದ್ದಾರೆ. ಆಗ ಎಲ್ಲಿ ಹೋಗಿಲ್ಲ ನಾ ನಾನು ಸದ್ಯಕ್ಕ ಇಲ್ಲೇ ಇದ್ದೀನಿ ನೋಡಿ ನಾನು ಪಿಜಿಲೆ ಕಾಲ ಕಳಿತಾ ಇದ್ದೀನಿ
ಮತ್ತೆ ಊರಿಗಾದ್ರೂ ಹೋಗ್ಬೇಕಿತ್ತು ನಿಮ್ಮ ಊರಿಗೆ
ಹೋಗ್ತೀನಿ ಅದೇ ಇವ ಹೋಗ್ತೀನಿ
ಹ್ಮ ಹ್ಮ ಹಗೆ ಮತ್ತೆ ಹೋಗ್ ಬರೋದು
ಬರ್ತೀನಿ ಒಂದು ತ್ರತ್ರೀ ಟು ಫೋರ್ ಡೇಸ್ ಬರ್ತೀನಿ
ಓಕೆ ಓಕೆ ಎಕ್ಸಾಮ್ಸ್ ಎಲ್ಲ ಮುಗೀತ ಅನ್ಸುತ್ತೆ ಅದಕ್ಕೆ
ಅದೇ ಮುಗೀತು ಇವಾಗ ಖಾಲಿ ಇದೀವಿ ಮತ್ತೆ ಓದಕ್ ಮನ್ಸ್ ಬರ್ತಿಲ್ಲ
ಹ ಅದಕ್ಕೆ ಒಂದು ರೌಂಡ್ ಊರಿಗೆ ಹೋಗಿ ಬಂದು ಆಮೇಲೆತ್ತೆ ೆ ಸ್ಟಾರ್ಟ್ ಮಾಡೋದು
ಹ್ಮ್ ಅದೇ ಮೂಡ್ ಫ್ರಶ್ ಮಾಡ್ಕೊಂಡ್ ಮನೇಲ್ ಚೆನ್ನಾಗ ಉಂಡ್ ಕಕೊಂಡ್ ತಿನ್ಕೊಂಡ್ ನಿದ್ದೆ ಮಾಡಿ ಎಲ್ಲರ ಜೊತೆ ಕಾಲ ಪಳೆದು ಬರದು
ಅದೇ ಕರೆಕ್ಟು
ಹೌದು
ಮತ್ತೆ ಎಲ್ಲೂ ಹೋಗಿಲ್ಲ ಟ್ರಿಪ್ಪು
ಇವಾಗ ಎಲ್ಲಿಲ್ಲಾರಿೀ ಸದ್ಯಕ್ಕೆ ಹೋಗ್ಬೇಕು ಕಯವಾಗ ಸಂತ ಕೇಿಲ್ಲ
ಹ್ಮ್ ಹ್ಮ್ ಓಕೆ ಓಕೆ ಹಗೆ ಓ ಯಾವಾಗ ಹೋಗಿದ್ದು ನೀವು ಲಾಸ್ಟ್ ತ್ತುು
ಲಾಸ್ೇ ನಾವವು ಒಂದು ತ್ರೀ ಮಂತ್ಸ್ ಅಂಡ್ ಫೋರ್ ಮಂತ್ಸ್ ಬ್ಯಾಕ್ ಹೋಗು
ಕಲ್ ಹೋಗತ್ರಿ
ನೇನೆನ ಹೋಗಿಲ್ಲ ಇ ಇಲ್ಲ ಸೈಡ್ ಹೋಗಿದ್ವಿ
ಹ್ಮ ಹ್ಮ್ ಮೈಸ್ ಅಂದ್ರೆ ಎಲ್ಲಿ ಅಲ್ಲಿ
ಟೆಂಪಲ್ ಟೆಂಪಲ್ಗೆ ಹೋಗಿದ್ವಿ ಹೋಗ ಅದೇ ಒ ಅತ್ತೇ ಒಂದ್ ದಿನ ಅಷ್ಟು ಹೋಗಿದ್ವಿ ನಾವು ದೇವರಿಗೆ ಅಂತ ಮುಗಿಸತ ಕೊಂಡ್ ಬಂದಿ
ಯಾವದ್ರ ಲೋಗ ಹಗಿದಿ
ನಾವು ಟ್ರೇನ್ಲ್ಲೇ ಹೋಗಿದ್ದು
ಹ ಹ ಟ್ರೇನು ಹ್ಮ್ ಹ್ಮ್ ಎಷ್ಟ್ ಜನ ಹೋಗಿದ್ರಿ
ಈ ನಾವ ಒಂದ ಕಮ್ಸ ನಾವಂದ್ ನಾಲ್ಕ್ ಜನ ಐದ್ ಜನ ಹೋಗಿದ ನಾಲ್ಕು ಜನ ಹೋಗಿದ್ದು ದೇವದರ್ಶ ಎಲ್ಲ ಚೆನ್ನಾಗಾಯ್ತು ಅಷ್ಟು ರಶ್ ಇರ್ಲಿಲ್ಲ ಎಲ್ಲ ಮುಗಸ್ಕೊಂಡು ಊಟ ಮಾಡ್ಕ ಕಕೊಂಡು ಬಂದ್ವಿ ಬಟ್ ಊಟನ ಸೆಟ್ ಆಗಲ್ಲ ಸೈಡ್ ಸ್ವಲ್ಪ
ಅದೇ ಅದೇ ಅದು ಸ್ವಲ್ಪ ಬೇರೆಷ್ಟುಗೋತ್ತಾಗತ ತಲ ಹಂಗಾಬಿ ಹ್ಮ್್ಮ ಮತ್ತೆ ಆರಾಮ್ದಾರ ಇಲ್ಲ ನಿಮ್ಮ ಮನೇಲಿ
ಎಲ್ಲ ತರಾಮಗಿದ್ದಾರೆ ಮಾಡಿದ್ದ ಕಾಲ್ ಅವಾಗ್ಲೇ ಮಾತಾಡಿದ್ರು
ಓಕೆ ಓಕೆ ಹಂಗೆ
ಅದೇ ಬಾ ಅಂತಿದ್ದಾರೆ ಊರಿಗೆ ಅದೇ ಸ್ವಲ್ಪ ಹೋಗ್ ಬರ್ಬೇಕು
ಮುಗಿತಲ್ಲಾ ಹೋಗ್ ಬನ್ನಿವು ಒಂದ್ ರೌಂಡ್ ನಿಮ್ಗು ಫ್ರೆಶ್ ಆಗ್ತೀರಾ ಮೈಂಡ್ ಫ್ರೆಶ್ ಆಗುತ್ತೆ
ಹಾ ಅದೇ ಹೋಗ್ಬೇಕು ಸ್ವಲ್ಪ ಹೋಗಿ ಬಂದು ಎಲ್ಲಾನ ಮೀಟಾಗಿಬ ಸ್ವಲ್ಪ
ಬರ್ತಾ ನಮ್ ಈ ಕಡೆ ಬಂದ್ ಹೋಗಿ ನಮ್ಮೂರ್ಗೂ ಹಂಗೆ
ಬರೋನ ರೀ ನೀವ್ ಕರಿಯಾದ ಹೆಚ್ಚಾ ಬರೋದ ಹೆಚ್ಚಾ
ಅಲ್ವಾ ಜನ ಜ
ಸರಿ ತಗೊಳ್ಳಿ ಮತ್ತೆ ಮಾಡ್ತೀನಿ
ಸರಿ ಸರಿ ಆಯಿತು ಬಾಯ್
ಬಾಯ್
ಬಾಯ್ ಬಾಯ್